ಹ್ಮ
ಹಲೋ
ಅಲ್ಲ
ನಮಸ್ಕಾರ
ನಮಸ್ತೆ
ಯ ಲುವ ಇರಾ
ಇಲ್ಲ ನನ್ ಗೆೇಳ್ತಿ ಕರೆಯಲ್ಲಿ ಮಾತಾಡ್ತಿದ್ಲಾ ಅದಕ್ಕೆ
ಹಾಗೆ ಔಟ ಆಯ್ತಾ
ಹಾ ನಂದಾಯ್ತು ನಿಮ್ದಾಯ್ತಾ
ಹಾ ನಮ ಹೌದು ಕತೆೆ ಬರುತ್ತೆ ನಿಮ್ಗೆ ಯಾವುದಾದ್ರೂ ಹೌದಾ ನೀವ ಇವ ಕರ್ಣ ನೋಡಿ ಬ್ರಾ
ಅಯ್ಯೋ ಇಲ್ಲಾರಿ ಮರ್ತೇ ಹೋಯ್ತು
ಯಾದ್ ನೀ ಮರಿತೀರಾ ನೀವು ಓ ನೀವೇನು ಮೊಬೈಲೇ ನೋಡಲ್ವಾ ನೀವು
ಏನು ಇಲ್ಲಪ್ಪಾ ಮೊಬೈಲ್ ನೋಡ್ತೀನಿ ಸ್ವಲ್ಪ ಬರಿಯಾಗಿತ್ತ ಆದಿಕೆ
ಓ ಹಂಗಿದ್ರೆ ತುಂಬ ಏನು ಹಾರ್ಡ್ ವರ್ಕ್ ಅಂತ ಮಾಡ್ತೀರ ಹಂಗಿದ್ರಲ್ಲಿ
ಹಾ ಸುಲ್
ಹ ಹಗೆ ನಾನು ನನ್ನ ನೆನಪೇ ಇಲ್ಲ ನನಗೂ ಒಂದು ಮೂರು ದಿವ್ಸ ಆಯತು ನೋಡೇ ಇಲ್ಲ ನಾನು ಯಗಿದ್ದಾರೆನ್ನ ಸರಿ ನೋಡತ್ರಾ ನೀವು ಕಲರ್ಸ್ ಕನ್ನಡ ಎಲ್ಲ
ಹ್ಮದಕ್ಕ
ಹೌದಾ ನೀನು ಗುಡಿಗೆಲ್ಲ ತುಂಬ ತುಂಬ ಇ ಇರ್ತರ ನೀನು ಬ್ಯುಝಿ ಇರ್ತರ ನೋಡೋಕ್ಕೆ ಟೈಮ್ ಸಿಗ
ಹಯ ಹಾಗೆನಇಲಪ್ಪ
ಏನಂಗಿದ್ರೆ ಎಂತ ಸ ಕಡೆ ಪರೀಕ್ಷೆಗೆಲ್ಲ ಪ್ರಿಪ ಹೋಗ್ತಿದ್ದೀರಾ ಅಂತ
ನರ ಪರೀಕ್ಷೆಗೆ ಓಡ್ ಮುಗಿತು ಇನ್ನ ರಿವಿಷನ್ ಮಾಡೋದನ್ನು ಬಾಕಿ ಇದೆ
ಹೌದಾ ಅಷ್ಟು ಬೇಗ ಹೆಂಗೆ ಹೋದ್ರಿ ನೀವು ನಮಗೂ ಹೇಳ್ಕೊಡಿಯಲ್ಲ ಸ್ವಲ್ಪು
ಹೇಳ್ಕೊಳ್ಳೋಣ ಬನ್ನಿನ್ನ ಕರೆಯಲ್ಲೇ ಹೇಳ್ಕೊಡಣ
ಕರಲಿ ಹಾಂ ಕರಲಿ ಹೇಳ್ಕೊಡು ನಡೆಯುತ್ತೆ ನಮಗೆಲ್ಲ
ಬೇಡದು ಇವಾಗ ಹೌ ಬೇಡ ಅನ್ನಿಸ್ತಿದೆ ಆ ರಾತ್ರಿ ಆಗ್ತ ಅಲ್ವಾ ಮತ್ತೆ ಹೇಳಕ್ ಕೂತ್ ನಿದ್ದೆ ಬರುತ್ತೆ ಬರಿಯ ದಿತು ಬರಿತ
ಬಿಡಿ ಅ ಹಗಲಿ ಹೇಳ್ಕೊಳಿರಂತೆ ನಾನು ಹೇಳಿದ್ನಲ್ಲ ಒಂದು ನಿಮಗೆ ಎಂಥ ಆಲೂ ಪಲ್ಯ ಮಾಡೋದು ಯಾವ ಥರ ಅಂತ ಕತ್ತ
ಹಾ ಹೌದು ಇಡ್ತ
ಹ ಅದ ಯಾವತರ ಅಂದ್ರೆ ಕೃತ್ತಲ ಅದನ್ನ ಇಟ್ರ ಸುಧಾ ಸರ್ಕಲಿಂದ ಕಟ್ ಮಾಡಬೇಕು ಗೊತ್ತಾಯ್ತಾ ಅಂದರೆ ಇವಾಗ ಕೇಳಿ ಸ್ವಲ್ಪ ಇವಾಗ ಕೊಬ್ಬರಿ ಎಲ್ಲ ಈ ಥರ ಹೆರಿಸ್ತಾರಲ್ಲ ಗೊತ್ತಿಲ್ಲ ನಿಮ್ಗ ಅದೇನು
ಹ್ಮ್ಮ್
ಹ ಅ ಅದೇ ತರದಲ್ಲಿ ಹಲೂ ಇ ಆಲೂನ ಹೆಚ್ಚಿ ಅದನ್ನ ಏನುೂ ಇಲ್ಲ ಅದಷ್ಟೇ ಎಣ್ಣೆ ಕಾಯಾಕಿಟ್ಟು ಅದು ಆಲೂನ ಅದಕ್ಕೆ ಹಾಕಬೇಕು ಆಯಿತಾ ಅದನ್ನು ಈ ಥರ ಇದು ಮ ಬೇಯಿಸ್ಬೇಕು ಈ ಥರ ಕೆಂಪಗಾಗೋುತ್ತನ ಸ್ವಲ್ಪ ಎಲ್ಲ ಹಸಿ ಬಿಸಿಯಲ್ಲೇ ಇರಬಾರ್ದು
ಹಾ
ಹಾಂ ಬೇಯಿಸಕೊಂಡು ಅದಕ್ಕೆ ಉಪ್ಪು ಖಾರ ಮಸಾಲೆ ಹಾಂ ಇಷ್ಟೇ ಹಾಕಬೇಕು ಚೆನ್ನಾಗಿ ಬೇಯಿಸ್ಬೇಕುದನ್ನ ಬೇಯಿಸಿದ್ರರೆ ಮುಗಿಯಿತು ಅಷ್ಟೇ ಅದು ಆಲೂ ಪಲ್ ಅಂದರೆ ಅದು ಚೆನ್ನಾಗಿರುತ್ತೆ ನೋಡಿ ತಿಂದು ನೋಡಿ ಒಂದಸಲ
ಹಾ
ಹ್ಮ ಅದು ಇದು ಅಂತರಲ್ಲ ಪ್ರಾನ್ ಅಂತಾರಲ್ಲ ಪ್ರಾ ಪ್ರಾ ಅದೇಂತ ಉಳಿನೋ ಖಾರನೋ ಏನದು ಗೊತೈಯ್ತಾ ನಿಮ್ಗದು?
ಏನು
ಪ್ರಾನ್ ಪ್ರಾನ್ ಆ ಈ ಉಳಿನೋ ಖಾರಾ ಏನದು?
ಅದು ಕಾರ
ಕಾರಲಿ ಯಾವ್ತರ ಇರುತ್ತೆ ಅಂತ ಕೇಳ್ದೆ
ಅಂದ್ರ
ಇವಾಗ್ ತಿನ್ನೋದಿಕ್ಕೆಲ್ಲ ಇವಾಗ್ ಬಜ್ಜಿ ಎಲ್ಲ
ಹ
ಅಂಗೆ ಇದು ಯಾ
ಹಾ ಇದು ಖಾರ ಇರುತ್ತೆ ಇದು ಕಾರ ಇರುತ್ತೆ
ಅದ್ರಲ್ಲಿ ಮೂಳೇನೂ ಇರಲ್ವ ಅದ್ರಲ್ಲಿ ಮುಳ್ಳು
ಮುಳ್ಳಿಲ್ಲ ಅದ್ರಲ್ಲೆಲ್ಲ ಮುಳ್ಳಿರಲ್ಲ
ಇವಾಗಂದ್ರೆ ಇದ್ರಲ್ಲಿ ಎಂತ ಮೀನಲ್ಲೆಲ್ಲ ಮುಳ್ಳಿರುತ್ತಲ್ಲ ಆ ತರ ಹಾ ಅಂಗೆ ತಿಂದ್ ನೋಡ್ಬೇಕು ಒಂದ್ಸರಿ ನೋಡಿದಿನಿ ಮೊಬೈಲಲ್ಲಿ ತಿಂದ್ ನೋಡ್ಬೇಕು ಒಂದ್ಸರಿ ಅಷ್ಟೆ
ತಿಂದಿಲ್ವಾ ಒಂದ್ಸಲನು ನೀವು
ಇಲ್ಲ ನಮ್ ಕಡೆ ಎಲ್ಲ ಆ ತರ ತಿನ್ನಲ್ಲ ಯಲ ಇರಂಗಿಲ್ಲ ನಮ್ ಕಡೆ ಎಲ್ಲ ಮೀನ್ ಮೀನ್ ಇರೋದೇ ದೊಡ್ದು ನಮ್ ಕಡೆ ಅಷ್ಟೆ ಎಲ್ಲೋ ಒಂದ್ ಕಡೆ ಸಿಗುತ್ತೆ ಆಯ್ತು ಅಷ್ಟೆ ಮೀನಷ್ಟೆ ಹೇಳಿ ಮತ್ತೆ ಏನ್ ಸಮಾಚಾರ ನಿಮ್ದು ಎಲ್ ಬಂದಿದೆ ಓದೋದು ಅಡ್ಡಾಡೋದು ಎಲ್ಲ
ಏನು
ಓದೋದು ಅಡ್ಡಾಡೋದು ಮತ್ತೆ ಮಾತಾಡೋದು ಎಲ್ಲ ಎಲ್ಲೆಲ್ಲಿಗೆ ಬಂದಿದೆ ಅಂತ ಕೇಳಿದೆ
ಎಲ್ಲಾ ಒಂದು ರೆಂಜಿಗಿದೆ
ಹಾ ಎಲ್ಲ ಒಂದ್ ಕಡೆನೇ ಬಂದಿದ್ದೇನಾ ಏನು
ಹ್ಮ್ ಎಲ್ಲ ಒಂದ್ ಕಡೆ ಇದೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ
ಇವಾಗ್ ನೀವು ನಿಮ್ ಕಡೆ ಎಲ್ಲ ಇವಾಗ ಗೌರ್ಮೆ ಎಂತ ಸರ್ಕಾರಿ ಬಸ್ ಬರುತ್ತಲ್ಲ ಇವಾಗ ಇವಾಗ ಅದೆಲ್ಲ ತುಮ್ ತುಂಬಿರುತ್ತಾ ನಿಮ್ ಕಡೆ ಎಲ್ಲ
ಯಪ್ಪಾ ಸಿದ್ರಾಮಯ್ಯ ಬಂದ್ಕೊಂಡು ಎಲ್ಲಾ ಫ್ರೀ ಮಾಡಿದ್ದಾನೆ ಅಲ್ವಾ ಓಸ್ಕರ ಎಲ್ಲಾ ಕೊನ್ಡಿರುತ್ತೆ
ನಮ್ ಕಡೆ ಬಂದ್ರೆ ಯಾವ ತರ ಇರುತಂದ್ರೆ, ಇವಾಗ್ ನೀವು ಆ ಏನು ಹ್ ಡೋರ್ ಹತ್ರ ಹೋಗಿ ನಿನ್ತ್ರೆ ಸಾಕು ಜನ್ರೇ ಆರಾಮಾಗ್ ತೊಗೊಂಡ್ ಹೋಗ್ತಾರೆ ನಿಮ್ನ ಒಳಗೆ
ಹ್ಮ್ ಅದೇ ನಮ್ಮ್ ಕಡೆಲ್ಲ ಸರಿ
ಚೆನ್ನಾಗಿರುತ್ತೆ ಹೋಗಿದ್ರ
ಅಂದ್ರೆ ಒಂಥರಾ ಆಟ ಆಡ್ತಂಗಂಗ ಆಗುತ್ತೆ ಹೋಗಿದ್ದೀನಿ ನಮ್ಮಂತೂ ಹೋಗಬರಕ್ ಸಾಕಾಗೋಗುತ್ತೆ
ಹ ಅಂದ್ರೆ ಇವಾಗ ಒಂದೊಂದ್ ಕಡೆ ಎೆಲ್ಲ ಸರ್ಕಾರಿ ಆ ಥರ ಎಲ್ಲಿ ಇಲ್ಲ ಒಂದೊಂದ್ ಕಡೆ ಎಲ್ಲ ಇವಾಗ ಅದೇ ಚಿಕ್ಕಮಂಗಗಳೂರಲ್ಲ ಒಂದೊಂದ್ ಕಡೆ ಎಲ್ಲ ಆ ತರ ಇಲ್ಲ ಬಸ್ಸು
ಹ್ಮ್
ಅವ್ರ ಕಡೆ ಎಲ್ಲ ದುಡ್ಡು ಕೊಟ್ಟು ಹೋಗ್ಬೇಕು ಆ ಥರ ಇಲ್ಲಿ ಮತ್ತು ನಿಮಗೆ ಕುಣಿತ ಎಲ್ಲ ಬರುತ್ತಾ
ಏನು
ಕುಣಿತಾ ಡಾನ್ಸ್
ಒಂದು ನೃತ್ಯನಾ ಬರುತ್ತೆ ಬರುತ್ತೆ
ನೃತ್ಯ ಎಲ್ಲದು ಬರುತ್ತಾ ನಿಮಂತು ಭರತನಾಟ್ಯ ಹತ್ರ ಎಲ್ಲ
ಹಾ ಬರುತ್ತೆ
ಹೇಳ್ಕೊಡಿಯಲ್ಲ ನಮಗೂ ಎಲ್ಲಿ ಕಲ್ತಿದ್ದು ನೀವು ಅದನ್ನ
ನಾನು ಸರಕತಿಗೆ ಹೋಗ್ತಿದ್ದೆ ಬಸಂ
ಹಾ ಅಂದ್ರೆ ಚಿಕ್ಕವರಿದ್ದಾಗ್ಲೇ ಕಲ್ತಿದ್ದ ಅದು
ಹಾ ಹದು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಕೊರೋನಾ ಬಂತು ಅಲ್ವಾ
ಹಾ ಹಾ
ಚುನ್ನ ಅವಾಗ ಮನೆಯಿಂದ ಆಚೆ ಹೋಗ್ಬೇಕಡ
ಇವಾಗ ಕೊರೋನಾ ಟೈಮಲ್ಲೆಲ್ಲ ಅದು ಓಪನ್ ಇತ್ತು ತಕ್ಕ ಇದು ಎಲ್ಲ ಕ್ಲಾಸೆಲ್ಲ
ಹಾ ಹೌದು
ಅಂದರೆ ಆವಾಗಲೇ ನಿಮ್ಮ ತುಂಬ ಕಲತಿದ್ದೀರಾ ಅಂತ ಹೇಳಿ
ಹಾ
ಹಾ
ಹಾ
ಅಂದರೆ ನೀವು ಇವಾಗ ಶಾಲೆಯಲ್ಲ ಮಾಡಿದ್ದೀರಾ ಇವಾಗ
ಹಾ ಏನು
ಇವಾಗ ಶಾಲೆಯಲ್ಲಿ ಎಲ್ಲಾ ಮಾಡಿದರಾ ಅಂತ ಕೇಳ್ ದೆ
ಅಂದ್ರೆ ಎಲ್ಲಾ ಮಾಡಿದ್ರನ್
ಎಂದರೆ ಇವಾಗ ನೀವು ನೃತ್ಯ ಕಲ್ತಿದ್ದೀರಲ್ಲ ಇಲ್ಲೆಲ್ಲ ಭರತನಾಟ್ಯ ಹದಿನೈದು ಕಾಲ್ ಇದೆ ಏನಾದರೂ ಕಾರ್ಯ ಇದ್ದರೆ ಮಾಡಿದರಾ ಅಂತ ಕೇಳದಿದ್ದೀರಾ ಫಂಕ್ಷ
ಹಾ ಮಾಡಿದ್ದೀನಿ ಮಾಡಿದ್ದೀನಿ.
ಇವಾಗ, ಇವಾಗ ಏನು ಮಾಡ್ತೀರಾ? ಇವಾಗ ಮಾಡಲ್ವಾ?
ಇವಾಗ ಅಂದ್ರೆ, ಅಂದ್ರೆ ಮಾಡದ್ ರೂಢಿ ತಪ್ಪಿದ್ರೆ ಒಂದ್ಸಲ ಮಾಡಿದ್ರೆ ಮೈಕೈ ಎಲ್ಲ ತುಂಬಾ ನೋವುತ್ತ ಅದಕ್ಕೆ ನಾರ ಅಷ್ಟೇ
ಹ, ಮತ್ತೆ ಕರಾಟೆ ಈಥರ ಕುಂಗ್ಫು
ಇಲ್ಲ ಇಲ್ಲ ಇ ನಾನ್ ಕರಾಟೆ ಮಾಡಿದ್ರೆ ಎಲ್ಲರು ಓಡೋಕ್ತರ ಹ
ನಾನು ಕರಾಟೆ ಹೋಗಿದ್ದೆ ಹೋಗಿ ಒಂದೆರಡು ಮೂರ್ ಕ್ಲಾಸ್ ಒಂದ್ ಎರಡು ಮೂರು ಕ್ಲಾಸ್ ಅಷ್ಟೇ ನಾನು ಹೋಗಿದ್ದು ಮುಗಿತು. ಅಷ್ಟಕ್ಕೆ ಬಂದು ಅದಕ್ಕೆ ದಿನ ದಿನ ಹೋಗ್ಬೇಕು ಮತ್ತೆ.
ಹ್ಮ್ ಅದೇ ಹೌದು
ಅದಕ್ಕೆ ಅದೆಲ್ಲ ಆಗೂ ಕೆಲಸ ಅಲ್ಲ ಅಂತ ಸುಮ್ಮನೆ ಬಂದ್ಬಿಟ್ಟೆ ಅಷ್ಟೇ.
ಹ್ಮ
ಅಡಿಕೆ ಎಲೆಯೆಲ್ಲ ತಿಂದಿರಾ ನೀವು?
ಅಡಿಕೆನಾ?
ಏನ್ ಏನು? ಅಡಿಕೆ ಎಲೆ?
ಇಲ್ಲ ಇಲ್ಲ, ತಿಂದಿಲ್ಲ ನಾನು.
ತಿನ್ನಲ್ವಾ ಆ ಥರ ಎಲ್ಲಾ?
ಇಲ್ಲ ಅಂದ್ರೆ ಅದು ಬೀಡ ಅಂತಾರ ಅಲ್ವಾ, ಗೊತ್ತಾ ನಿಮಗೆ? ಹಾ ಅದ ಅಷ್ಟೇ.
ಅಂದರೆ ಅದರಲ್ಲಿನೂ ಅಡುಗೆ ಇದ್ದೇ ಇರುತ್ತೆ ತಾನೇ
ಹ್ಮ್ ಹೌದು. ಅಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಡಕೆ ತಿಂತಾರೆ. ಅಡಕೆ ಮತ್ತೆ ಅದಕ್ಕೆ ಸ್ವಲ್ಪ ಸುಣ್ಣ ಹಚ್ಕೊಂಡ್ ತಿಂತಾರೆ. ತರ ತಿನ್ನಲ್ಲ ನಾವು.
ಓ ಹಾಗೆ ನಮ್ ಕಡೆ ಎಲ್ಲ ನಾವು ದಿನ ತಿಂತಿವಾ ತರ ಊಟ ಆದಮೇಲೆ ಮತ್ತೆ ಮತ್ತೆ ಚಹ ಕುಡಿದ್ಮೇಲೆ ಬೇಕೇ ಬೇಕು ನಮಗೆ ಅದು, ಅಲ್ಲಿ ಊರಲ್ಲೆಲ್ಲ. ಅಲ್ಲೆಲ್ಲ ನೋಡಿಬಿಟ್ರೆ ನೀವು ಇಪ್ಪತ್ನಾಲ್ಕು ತಾಸು ಇರುತ್ತೆ ಬಾಯಲ್ಲಿ. ಸರಿ ಆಯ್ತ್ ಧನ್ಯವಾದಗಳು ಮತ್ತೆ ಸಿಗುವ
ಹ್ಮ್ ಧನ್ಯವಾದ